ತಂಬ್ರೀ
ಹಾ ರೇ ಮಲ್ಲಿಕಾರ್ಜುನ್ ನಾಗೂರ್
ಬಮ್ಮನ್ ಪಾಂತ ಕೆ
ಮತ್ತೇಏನತ್ರಿ ಆರಾಮದ್ರಲ್
ಹ್ಮ್ ಆರಾಮಪ್ಪಾ ನೀವ್ ಆರಾಮ್
ಹ್ಮ್ ಮತ್ತ ಏನತ್ರ ಹ್ಮ್ ಅಲಿಯಾಸ್ ಮಲ್ಲಿಕಾರ್ಜುನ್ ಗಡ್ಡ ಎ ಅರಾಮ ಅದಿವ್ರಿ.
ನಾನ್ ಏನ ಫೋನ್ ಹಚ್ಚದಲ್ಪಾ ಎಲ್ಲಾ ನೆನ್ಪ್ಹಾರಿ ನಮ್ಗ.
ಎಲ್ಲಾ ನೀವ್ ಹರಿರರಿ ನಾವೇನ್ ಹರಿವು ನಿಮ್ಗೆ ಎಲ್ಲಾ ನೀವು ಎಲ್ಲ ದಿಲ್ದ ತೊಂಡಿದ್ದೆವು ನೀವು ನಮ್ಗ್ ಹಾರಿ ಬಿಟ್ರಿ ನನಪ.
ಇಲ್ಲಾ ನೀವ ನೀವ ಬರೆ ಯೂರಿಯಸ್. ಸೋ ಪ್ರದೀಪಾ ಪಜ್ಜಾಚರ್ ನಮ್ಗ ಎಲ್ಲಾ ಯಾಕಸ್ತತಿರರೆಳ್ ನೀವ್.
ಹಾ ಎಲ್ಲಿ ಎತ್ತೀವ್ರೀ ನೀವು ನೀ ನೀವೇ ಬಂದಿಲ್ರರಿ ನಮ್ಮ್ ಅಂತಕ್ ನಾವ ಏನ್ ಮಾಡೋದ. ಹೇಳ್ರಿ ನನ್ ತಪ್ರಿ ಇಲ್ಲ ಬರೋದಲ್ರರಿ ಬರೋದಲ್ರರಿ ನಾನ ಏನ್ ಅನ್ಸದ ಅಂದ್ರ ನಿಮ್ದ ಎಲ್ಲಾ ಐ ಡಿ ಬಂದ ಆಗ್ಯದ. ಅದ ನೀವ್ ಸ್ವಲ್ಪಾ. ಬಿಸ್ನೆಸ್ ಮನ್ ಇದಾಗಿರಂತ ಪ್ರಳಯಾ ಗೆಳ್ ನಮ್ಗಏನ್ ಗೊತ್ತಿರಿ ನಿಮಲ್ಲಿ ಇನ್ನೊಂದು ಹೊಸೆ ಹೊಸ್ ಸೈಡ್ ಮಾಡಿರತ್ ನಮ್ಗಏನ್ ಗೋತ್ರಿ. ಯಾಕ್ ಲಬುಟ್ ಅದಾನ್ ಅವಾ ನೋಡ್ರಿ ಇಲ್ಲಿ ನೋಡ್ರಿಲಿ ನಿಮ್ಮ ನಿಮ್ಮವಾ ಯಾರ್ಪ ಅವಾ. ಸಮರ್ಥ ಕೆಂಕೇರಿ ಅವರು. ನಿಮ್ಗೆನೋ ಅಂದರಿ. ಒಡೆಟ್ಲು.
ನೋಡು ಮತ್ ನೀ ಏನ್ ನಡಿಸಿಪಾ.
ಊ ಟ್ರ ಊಟ ಐತ್ರಿ ಗಾಡಿವ್ರ ಹ ಏನ್ ಮಾಡಿದ್ರ ಊಟಕ್ಕ.
ಚಪಾತಿ ಇರಿಕಾಯಿ ಪಲ್ಯಾ ಅನ್ನಾ ಸಾರು.
ಹ ಹಾ ಹ ಇಷ್ಟೆಲ್ಲ ವೆರೈಟಿ ತರ ತರವಾದ. ಪ ಆಹಾರವನ್ನು ಕೊಟ್ಟಿದಾರಾ ನಿಮ್ಗೆ.
ಬುಷ್ಟೆಡ್ ಪೌಷ್ಟಿಕವಾದ ಆಹಾರ ಕೊಡ್ತಾರಂಬಲ್ಲಿ.
ಹಬ್ಬಬ್ಬಬ ಅದೇ ಅಂತ ವಸ್ತಿನಿಲ್ಲೇ ರೀ ನಾನುಸ್ ತ್ತಿನಲ್ಲಿ.
ಹೊಸ ನಮ್ ಹೊಸದಿನರಾಯ ಜರ ಟ
ಹಾ ಹಾ ಹಾ ಮತ್ತೆನಂತೀರಾ.
ನಡದಾರ ಪರೀಕ್ಷೆ ಯಾವಾಗ ಅವರಿ.
ಪರೀಕ್ಷೆ ನೋಡ್ರಿ ಈಗ ಈಗ ಕಾಮನ್ ಅಪ್ ಸಿಕ್ಕದ್ರಿ ಸು ಸೂಟಿ ಒಂದ್ ವಾರ್ ಒಂದು ನಾಲ್ಕು ದಿನ ಕೊಟ್ರ ಸುಟಿ ಟ್ಟೆ. ಅದು ಕೇಳಿಬೇಡಿ ಎದು ಅದೇ ಹೋಗ್ಬೇಕ್ರಿ ಇನ್ನಾ ಕೊಟ್ ಇಪ್ಪತ್ಯೋಳರದು ದ ಮೂವತ್ರುಪಾನ
ಹೋಗ್ಬತ್ತ್ ಅದ್ರೆ ಏನ್ ಕಾಮನಪ್ಪ ಐತ್ರಿ ಶುಕ್ರವಾರ ಆಯ್ತು ಸುಟ್ಟಿನ ಅದಲ್ರಿ.
ಹೌದ್ರಿ ಅದ್ ಅದು ಸೂಟ್ ಅನ್ನಲ್ರಿ ಅದಕ ಸುಮ್ಮ್ ಯಾ
ರಜೆ ರಜೆ ರಜೆ ಏನ್ರಿ?
ಆರಾಮ್ ಮಕ್ಕೊಮ ಹಾ ಬರಿ ಬರಿ ಆಯ್ತು ಮತ್ತ್ ತ್ರಿ ನಿಮ್ಮ ನೀವು ಯ ಯಾಸ್ ಯಾಸು ಕಾಲೇಜ್ಗಚ್ಚಿರಿ.
ಅವ್ರ್ ಕೃಷಿ ಚೂರ್ ಚುರಿ ಕೃಷಿ ಮಾಡತ್ತೀವ್ರಿ.
ಕೃಷಿ ಕೃಷಿ ಮಹಾವಿದ್ಯಾಲಯ ರಾಯಚೂರಾ?
ವಿಶ್ವವಿದ್ಯಾಲಯ ರಯ್ಚೂರಿ.
ಚೊಲೋ ಐತಂದಂಗಾಯ್ತು ಅಲ್ಲಿ ಎಲ್ಲ.
ಹ್ಮ್ ಈಗಿನ್ನ ಆದ್ರೆ ಫಸ್ಟ್ ವರ್ಷ ಮುಗಿತರಿ ಇದು ಸೆಕೆಂಡ್ ಎರಡ್ನೇ ವರ್ಷ ಕಾಲಿಡ್ತಿವಿ ನೋಡ್
ಅಂದ್ರ ಎರಡ್ನೇ ವರ್ಷ ಚಾಲ್ತಿ ನಡದ್ರೀ ನಾಮು ಹ್ಮ್ ನಮ್ದೀನ್ ನಮ್ದು ನಡದವ್ ನೋಡಿ ನಿಮ್ಮ ನಿಮ್ಮ ನಿಮ್ಮವಾರ್ಗಿನ ಅಲ್ರಿ ನಾನೂ.
ಇಲ್ಲ ಮತ್ತೆ ಎ ಲಾಂಗ್ ಟರ್ಮ್ ಗಿಂಗ್ ಟರ್ಮ್ ಮಾಡಿದನ್.
ಇಲ್ಲ ಲಂಬವಾದ ಶಿಕ್ಷಣ ನ ಮಾಡದಿಲ್ರಿ ನಾವ್.
ಅದು ಲಂಬನವಾಸ್ ಹ ರೀ.
ಮಾಡಿಲ್ರಿ ಅಂತದೆಲ್ಲ ನಮ್ಗೆಲ್ಲಾ ಅಂತದ್ ನಡ್ಯಲ್ರಿ.
ಮತ್ತೆ ಹ
ತ್ತೇನಿಲ್ರಿ ನೀವೇ ಹೇಳ್ಬೇಕ್ರಿ ಎಲ್ಲ ನಿಮ್ ನಿಮ್ ನಿಮ್ಮ್ಕಡೆೇನೆ ಎಲ್ಲಾ ಸಮಾಚಾರ ದೊಡ್ಡ ದೊಡ್ಡ ಸಮಾಚ್
ಮತ್ ಆಮ್ದ ಏನಿಲ್ಪಾ ನಿಮ್ದೇ ಹೇಳ್ಬೇಕ್ರಿ.
ನಮ್ದನಕ್ಕ ಏನಿಲ್ರಿ ನಮ್ದು.
ಹೌದ. ಮತ್ತೆನಂತಾರ್ರಿ ನಿಮ್ಮ.
ಪಿ ಕೆ ಬಾಸ್ ಇವ್ರ್ರಿ ಅಜ್ಜರ್ದು. ಅಂದ್ರ ಪ್ರಜ್ವಲ್ನ ಚಿ ಪ್ರಜ್ವಲ್ನ ಬಾಸ್ರಿ ಇಲ್ರಿ ಏನ್ ಮ್ಯಾನೇಜರ್ ಅಲ್ರಿ ಏನು ಇಲ್ರಿ ನಾವ.
ಅಕೌಂಟೆಂಟ್ ಎಸ್ ಸಿ ಎರ್ ಏನ್ರೀ.
ಇಲ್ರಿ ಹಂಗ ಸಿ ಎ ಇತ್ತಂದ್ರ ನಾಯಕಿಲ್ ಬರ್ತದರಿ.
ಎ ಇಲ್ಪಾ ಅವ್ರ. ಕೌಂಟ್ಸ ಎಲ್ಲಾ ನೀವು ಹೋಲ್ಡ್ ಮಾಡ್ತೀರಿ.
ಇಲ್ಲ ಇಲ್ಲಾ ಅವ್ರದೆನ್ ಅಕೊಂಟ ಏನ್ ಇಲ್ಲ ಲ್ರೀ ರೊಕ್ಕ ಇಟ್ಕೊಂತಂದಿರಿ ಇಟ್ಕೊಂಡಿದ್ದೆ. ತವೇ.
ಹ ರೀ ಮತ್ತ ಏನ್ರೀ ಲಾಭ ಐತಿಲ್ರರಿ ಇಟ್ಕೊಂಡಿದ್ಕರ.
ನುಕ್ಸಾನ ಅದ್ರೀ ಹೆಚ್ಚಿ ನುಕ್ಸಾನಂಗ ಅದ ಚ ನೋಡದ್ರಿ ದೋಸ್ತಿ ಒಳಗ ಹೆಚ್ಚ ಇದಾದಂತರ ನ ಮತ್ ಕೊಡ್ಬೇಕ ಆಗ್ತದಲ್ರಿ ಅದು.
ಮತ್ ನಿಮ್ ಕೃಷ್ಣ ನೀವು ನೀವ್ ಕೃಷ್ಣ ಎಲ್ಲ ನಿಮ್ದಾಗ ಏನಂತರರಿ.
ಆ ರಿ. ಈ ಕೃಷ್ಣ ಏನೋ ರಾಧನ್ ಗೂಡ ಓಡಿ ಹೋಗ್ಯಾನ ನೋಡ್ರಿ ಅವತ್ತ್. ರಾಧನ್ ಗೂಡ ಓಡೋಗ ಬಿ ಟ ಮನ್ಷ್ಯ.
ಎಲ್ರಿ.
ಎಲ್ಲಿ ಗೊತ್ತಾಗಲ್ಲ ಆದ್ರ ಪೋನ್ ಹಚ್ಚಿರ ಪೋನ್ ಯತ್ತಲ್ಲಗೇನ್ರಿ.
ಅಬ್ಬಾಬಾ ಮಂತ್ರಾಲಯಂ ಹೋಗ್ಯಾರನ ನೋಡ್ರಿ.
ಇಲ್ಲೆಲ್ಲಾ ಮಂತ್ರಾಲಯ ಹೋಗಿದ್ನು ಇಲ್ಲಾ ಮಂತ್ರಾಲಯಕ ಇಲ್ರಿ.
ಯಾಕ ಆಡಾರ ಗುರುವಾರ. ರಾಯರ ವಾರ್.
ಅಲ್ಲಿ ಹೋಗಲ್ರಿ ಅವರ ಅವರ ಅಂತ ಅನ್ ಈಗೆಲ್ಲಾ ಅವ್ರಿಬ್ರು ಜೋಡಿ ಅದ್ರಂದ ಅಂತ ಹೋಗಲ್ರಿ ಅವ್ರು.
ಇಲ್ಲಾ ಮನ್ನಿ ಮನಿನ್ನೆನು ಸಣ್ ಸಂಗ್ಯಾಗ ಯಾದ್ಗಿರ್ಕೋಮಂತ.
ಅದೇ ಅದೇ ಮತ್ತ ಹಂಗ ಹಂಗ ಏನ್ರ ಮನುಷ್ಯರ ಇದ್ರಂದ್ರ ಮತ್ ತ್ರಾಲಯಕ ಹೋಯಿತಾನ್ರೀ ಯಾರ್ ಮನುಷ್ಯ ಇರ್ಲಿಕಂದ್ರ ನಿಮ್ಗ್ ಗೊತ್ತೇ ಅದ ಅದ್ ಕೆಲ್ಸಕ್ ಹೋಯಿತಾನ್ರೀ.
ಹೌ ಹೌ ಕೈ ಕೆಲ್ಸ ಕೊತ್ತನರ್ರಿ.
ಹ್ಮ್ ಹಿಂಗ ನೋಡ್ರಿ.
ಹ್ಹೂರಿ ಮತ್ತ. ತ್ತೋಹ ಎಲ್ಲಾ ಆರಾಮ್ ಇವ್ ಛೊಲೋ ನಡದ್ವರಿ ಇವು.
ಹ್ಮ್ ನಡದು ನೋಡ್ರಿ ಅಟ್ಟಕ ಗಟ್ಟರ.
ತ್ತಾವ ನೀವ್ ಎಲ್ಲ ನೋಡ್ರಿ.
ನಾವ ಇದು ನಿಮ್ಮ ನಿಮ್ಮ. ಹಗ ಇದು ಯೂನರ್ವಸಿಟ್. ಕ್ಕೆ ಅಂಡರ್ ಬರತ್ವರೆ ವಿಶ್ವವಿದ್ಯಾಲಯದ ಅನ್ ಹ ಅವೇ ಯಾವ್ದು ಅಂದ್ರೇ ಕೃಷಿ ಮಹಾವಿದ್. ದಲೆಯಾ ಭೀಮರಾಯನ ಗುಡಿ.
ಅಪ್ ಅಂಡ ಡೌನ್ ಮಾಡ್ತೀರಿನಲೋಕಲ್ ಎದ್ರಲ್ಲಿ.
ಇಲ್ಲೇ ಇಲ್ಲದ್ರಿ ಅಂದ್ರ ತಾಲೂಕ್ ನಮ್ದು ಅದೇ ಆತದ್ರೀ ಶಾಪುರ್ ತಾಲೂಕ ಮತ್ತ ಜಿಲ್ಲಾ ಯಾದಗಿರಿ ಆತದ್ರೀ ಆದ್ರ ಅ ಅ ಅಪ್ ಆಂಡ್ ಡೌನ್ ಏನ ಇಲ್ರರಿ ಅಂದ್ರ ಹೋಗೋದ್ ಬರುದ್ ಮಾಡಲ್ರಿ.
ಇಲ್ರಿರ ಮತ್ತು ಈಗ ಬಸ್ಸು ರೀ ಫೀದುದಲ್ರಿ. ಫ್ರೀ ಅದಲ್ರೀ ಬಸ್.
ಹ ಬಸ್ ಉಚಿತ ಇದ್ದಿದ್ ಕರೆ ಆದ್ರ ಅದೇನು ಸ್ವಲ್ಪ. ಪ್ಪಾ ನಂಬರ್ ಏನೋ ತಪ್ಪಾಆಗಿದೆ ಅಂತ ಹೇಳುತದ್ರೇ. ಹಾಕ್ಬೇಕ್ ರೀ ಬಸ್ ಹಾ ರೀ.
ಇದು ಯೂನುಸ್ ಎ ಆನ್ಲೈನ್ ನ್ನಿಗೆಹಾಕ್ ಬದರುದು.
ಹ್ಮ್ ಆನ್ಲೈನ್ದಾಗೆ ಇರಿಮದ ಮಾ ಆನ್ಲೈನ್ದಾಗೆ ಹಾಕ್ಬೇಕರೀ ಪಸ್ಟಾ.
ಹಾ ರೀ.
ಫಸ್ಟ್ ಇಲ್ಲಿ ಅಪ್ ಇದು ಇದು ಕೊಡ್ತಾರೆ ಅಪ್ಲಿಕೇಶನ್ ಹಾಕುದ್ರಿ ಇಲ್ಲಿ ಅಪ್ಲಿಕೇಶನ್ ತೊಂಬ ಬರುದ್ರಿ. ಆದ್ರಾಗ ಎಲ್ಲಾ ಇವುಬ್. ಬರ್ತಿ ಅಂದ್ರೆ ಎಲ್ಲಾ ಗ ಖಾಲಿ ಬಿ ಖಾಲಿ ಬಿಟ್ಟ ಸ್ಥಳಗನು ತುಂಬುಸಬೇಕ.
ತುಂಬಿಸಿ ತುಂಬಸಿ ಈಗ ತುಂಬಶ್ವೆರೀ ಎಲ್ಲಸ. ಟೈನಿಗೆನ ಇದ ಏನ್ ಮಾಡೋಕ್ರೀ.
ಯಾರ್ ಕೆಸಅ ಮಾಡ್ಸಿರಿ.
ಇಲ್ಲೊ ಡೀ ಎನ್ ಎ ಕ್ರಿಷ್. ತ್ತಿಡೆಂಡ್ರಿ.
ಮಾಡ್ಯಾನ್ರಿ ಇವಾ.
ಮಾಡದಾನ್ರಿ ನಮ್ದು. ಇಲ್ಲಿ ಇಲ್ ರೀ ಆಂಬ್ರೇ ಇಲ್ರಿ ಆಂಬ್ರೇಗೌಡಾವ ಹೊಸೈಡ್. ಡಿ ನಾರ್ ರಂಬಲ್ಲೆ ಅವ್ರು.
ಹ ಹಾ ಅವ್ರು ಮಾಡ್ರಾನ್ರಿ ಅದಾದ್ಮ್ಯಾಲಾಬ್. ಫೋನ್ದಾಗ ಹಾಕ್ಲತ್ತನಿ ಬರ್ಲದ್ರೀ ಅಂದ್ರ ರಿಜಿಸ್ಟರ್ ನಂಬರ್ ಇದು ತೊಳ್ಯಲಾ ಅವುಂದ್ರಿ ಆನ್ಲೈನ್ ಸೆಂಟರ್ಗೆ ಹೋಗಿ ಕೇಳ್ರಿ ಒಂದ್ಸತಿ.
ಹೌದೇನ್ರಿ ಹಂಗ ಆಯ್ತು ಆಯತ್ರಿ ನೋ ವಾದೇ ಈಗ ನ ನಾಡ್ದೂರ್ಗತ್ತೀನ್ ಗುರುವಾರತ್ತ ಶುಕ್ರವಾರ ಆಗ್ತನ್.
ಅದೇ ಅಲ್ಲಿ ಹೋಗಣಕ್ ಆಗ ಅಲ್ಲಿ ಹೋಗಣ ನಿಮ್ದು ಆಯ್ತಂದ್ರ ನಮಗೊಂಸ್ವಲ್ಪ್ ಹೇಳ್ರಿ ಅಲ್ಲೆ. ಬರಿ ಅದು ರಿಜಿಸ್ಟರ್ ನಂಬರ್ ಹಾಕುದ್ರು ಬ್ರೊ ಅವ್ನಿಗೆ ಎಟ್ ರೊಕ್ಕಾತದ ಅಟ್ಟ್ ಹಾಕದಿರ್ತರಿ ಅಟ್ಟೆ ಹಾಕ್ ಬಿಟ್ರ ಮುಗಿತ್ರಿ. ಒಂದು ಅಪ್ಲಿಕೇಶನ್ ಒಂದ್ ಪಿ ಡಿ ಎಫ್ ಕಳಿಸ್ತಾನ್ರಿ ಅದು ಪಿ ಡಿ ಎಫ್ ಒಂದ್ ನನಗ್ ಕಳಸ್ಬಿಟ್ರೆ ಮುಗತ್ರಿ ಹಾಕ್ದಂಗೆರಿ.
ಹ್ಮ ಹ ಅಂದ್ರೆ ಮೊಬೈಲ್ನಂಗ ತಗೊಂಡಟ
ಮೊಬೈಲ್ದಾಗ ತೊಳದದ್ರಿ ನಮ್ಮೂರಾಗ ಆನ್ಲೈನ್ ಸೆಂಟರ್ ಆದಲ್ರಿ ಸ್ವಲ್ಪ ಸಸ್ತ ಅದರಿ ಅದು. ಹುಳಿ ಬಂದಾಗ್ಯವ್ ಸ್ವಲ್ಪ ಅರ್ದಕರ್ದ ಅಂದ್ರ ಆದ ಸೇವ ಸೇವ ತಿಂದೂ ಸೇವಾ ಸಿಂಧು ಪೋರ್ಟಲ್ದು ತಿಯಾಲಿ ಆದ್ರದು. ಅಂದ್ರೆ ರಶ್ನಕೇನು ಅದು ಸ್ವಲ್ಪಾ ಅಂದ್ರೆ ಅದು ಆ ಏನು ಬರಲ್ಲೇಗದಿರದು. ನನ್ನಲ್ಲ್ ತೊಲ್ದಗಿರದ್ ನಮ್ಮೂರಾಗದು. ತರ್ವರು. ರಿಜಿಸ್ಟರು ನಂಬರು ತೊಳ್ದಗದ ನೋಡ್ರಿ ನೀವ ಅಲ್ಲಿ ಹೋಗಣ ಹಾಕ್ರಿ ಹಾಕದ್ರ ಅಂದ್ರ ಹೇಳ್ರಿ ನಮ್ಗ.
ಅದೇ ಗುಲ್ಬರ್ಗ ಅ ನಾಡ್ದ
ಹಾ ಅದೇ ಹೋದಾರಂದು ನೋಡ್ರಿ ಹೇಳ್ರಿ ಸ್ವಲ್ಪ ನಿಮ್ದ್ ಆಯ್ತು ಅಂದ್ರ ಅವಾಗ ಹೇಳ್ರಿ.
ಆಯ್ತ್ರಿ.
ಹ್ಮ್ ಹ್ಮ್ ಹ್ಮ ಮತ್ತ್ರೀ ಮತ್ತೇನಂತರಿ ಹ
ಏನಿಲ್ರಿ.
ಏನು ಕೊಡ್ ಬಸ್ ತಿನ್ನಲ್ಲ ಅಂದ್ರ್ ಏನ್ ಕೊಡ್ತಾರೆ ಊಟಕ್? ತ್ತ.
ಅದೆ ರೀ ದಿನ್ನಾ ಇವತ್ತು ಬೆಳಿಗ್ಗೆ ಸಸಾ ಅವಲಕ್ಕಿ ಪಾಪಡ್ ಕೊಟರೀ.
ಹಾ ರೀ.
ನಿನ್ನೆ ಇ ಶ ಇದು
ಹ್ಮ್ ಸುಲ್ಲಾ ಭಜಿಯಾ ಹಾ ರೀ.
ಹಾ ರೀ ಶಿರಾ ಉಪ್ಪಿಟ್ಟ ಕೊಡ್ತಾರ ನಾಳೆ ಶಿರಾ ಉಪ್ಪಿಟ್ಟ ನಾಳೆ. ಮಟ್ಟ ನಾನಾ ತರ ಮೂಚರದ ಹೂ ರೀ ಜೋರದ. ಬಾಡಿ.
ನಾಳಿಗ ಯಾವ್ರೆ ಕ್ಲಾಸ್ ಅವ್ನ್ರೀ ಯಾವ್ಯಾವ್ರೀ.
ಏನ್ಸರಿ ಎಂಟಮ್ಮ್ರ.
ಅಂದ್ರ ಬೆಳಿಗ್ ಬೆಳಿಗ್ಗನೆ ಅಲ್ಲಿ ಹೋಗ್ಬೇಕ್ ಅಂದಂಗ ಆಯ್ತಿರಿ ಮತ್ತ.
ಬೆಳಗ್ ಬೆಳಗ್ಗೆ ಎಡ್ ತಾಸ ಹೋಗ್ ಬಂದ್ ಆಮೇಲೆ ಮತ್ತ ಪುರಾ ದಿನಾ ಕಾಮನ ಪುರಿ
ಯಾಕ್ರಿ ಹಂಗ್ಗ್ಯಾಕ್ರಿ.
ಏನ್ ಮಾಡ್ತೇರೀ ಕ್ಲಾಸ್ ನಡಲ್ ಇಲ್ರ ಕ್ಲಾಸ್ ಎಲ್ರಿಗ ಎಲ್ಲಾರದು ಇದ ಪರ್ಮಿಷನ್ ಆಗೆದ್ರೀ. ಎಲ್ಲರು ಹೋಗಂದ್ರ ಈ. ನೀವ ನೀವೋ.
ಏ ನರು ಬರ ಬರ್ರಿ ಸ್ವಲ್ಪ ನೆಟ್ವರ್ಕ್ ಇಲ್ ಬರ್ರಿ. ಹಾ ರೀ ಮತ್ ರೀ. ಹ
ಹಂಗೇನ್ ಇಲ್ರಿ ಹೇಳಬೇಕ್ ನೀವೇ. ಲ್ ಕುಣಕೋತ್ ಕುುದ್ರಿ ರಾಧಾಕೃಷ್ಣ ಜರ್ ಸ್ಟೋರಿ ಹೇಳ್ ನೋಡಮ್ ಕೇಳ್ಕೋರಿ ಅವ್ನ್ ಗೊತ್
ಇದ ಸಿ ಸಿಗ್ನಲ್ ಇಲ್ರರಿ ಮತ್ತತ್ ಏನ್ರೀ ಕಾಟ್ ಆಯತಂದ್ರ ಮತ್ ನ ಸನ್ ಆಗ್ತದೆ ರೀ ನೂರು ರೂಪಾಯ್ದ.
ಖರೆ ಹೇಳ್ರಿ.
ಹ್ಮ್ ಅದೇ ರೀಟೈಮ್ ಸಮಯ ಸಮಯನೂ ಮೀರ್ಲಕ್ಕಪ್ಪದ್ರೀ ಸಮಯನೂ ಮೀರ್ಲಪ್ಪ ಮುಂದಿನ ಭಾಗದಲ್ಲಿ ನಿಮ್ಗೆ ಕೃಷ್ ನಾ ರಾದಾ ಕತೆ ಹೇಳ್ತೇನ್ರಿ.
ಹೌದೇನ್ರೀ ಪಾರ್ಟ್ ಒನ್ ಪಾರ್ಟ್ ಟು ಮಾಡಡಿನ್ರಿ ಅದ್ಕ್.
ಹ ಭಾ ಭಾಗ ಒಂದು ಭಾಗ ಎರಡು. ಅವ್ರ ಬಾಗ ಬ ಏನ ಕಂಡಾ ಬಿಟ್ಟ ಆತವ್ರೀ. ಸಣ್ಣದಾಗಿ ಮುಗಿಸಬಿಡುದು ಸಣ್ಣದಾಗಿ ಚೊಕ್ಕವಾಗಿ ಮುಗಿಸ್ಬಿಡುದ್. ಹ್ಮ್ ಮತ್ ಮತ್ತೇನಿಲ್ರಿ ನೀವ ಹೇಳ್ಬೇಕ್ರೀ.
ಸೇ ನಿಂಬಲ್ಲ ಇದು ಈಗ ಅಪ್ ಅಂಡ್ನ್ ಮಾಡಲ್ಲಂ ಲೋಕಲ್ ಹಲ್ರ ಓಲ ಊಬರ್ ಮಾ ಉಂಟು
ಇಲ್ಲ ನೋಡ್ಬಕ್ರಿ ಅದು ಬಸ್ ಬಸ್ ಕೂ.. ತೊಂದ್ರೆ ಆವಾಗ್ ಮಾಡ್ಬೇಕಾತದ್ರಿ. ನೋಡ್ಬೇಕ್ರಿ ಇನ ಏನು.. ಆದ್ರ ನಾನ್ ಮಾಡಡ್ಬೇಕತ್ತಿ ಮನಸಾದೀಗ.
ಹಾ ರೀ.
ಅ ಬಸ್ ಪಾಸ್. ಹೊಗ್ ಬರ್ರಿ. ಕೆಲ್ಸ ಆ ಹ್ಮ್.
ಬರು. ್ ಮತ್ತ್ ಈಗ ಇದು ಸಮಯ ಮೂರ್ ಮೀರಲಾತ್ರಿ.
ಹೌದಾ ಎಂಟು ಇಪ್ಪತ್ತೈದ್ ನೋಡ್ರಿ ಸಮಯ ಹೊಸ್ತಿನಲ್ಲಿ ಎಂಟು ನಲ್ವತ್ತೈದಕ್ ಮುಸ್ತಾರ ಎಂಟು ನಲ್ವತ್ತೈದಕ. ೆ
ರ್ಡನ್ ಜನ ಜಲ್ದಿ ಹೋಗ್ತಿಲಿಲ್ಲ ಮತ್ ಸರಿ ಈ ಸರ್ ಲೇಟ್ ಬರ್ತಾರ ನೋಡ್ರಿ.
ಹ ಆಯ್ತಯ್ತು ರಿ ಆಮೇಲೆ ಅಸನ್ ತೋರಿ.
ಹುರಿ ಆಯ್ತ ಆಯ್ತು್ತು